ಹ್ಮ ಹಲೋ ಹಲೋ ಅಲೋ ಏನ್ ಮಾಡಕೈತ್ರಿೀ
ಏನಂಗ ನ
ಊಟ ಆದ್ರಿ ನಿಂಬ
ನಮ್ದು ಆಗಿದೆ ನೋಡ ಮತ್ತೆ ಕಾಲೇಜ್ ಹೋಗಿಲ್ವಾ
ಹೋಗಿಲ್ಲಾ ನೀವು ಹೋಗಿಲ್ಲಾ
ಹ ಇಲ್ ಹೋಗ ಎಸಾಮ್ ನಿು ಕಂಪ್ಲೀಟ್ ಆಯ್ತಾ
ಹ ಎಕ್ಸಾಮ್ ಇಿನ ಎರಡು ಅದ
ಬತ ಹಾ ನ ಅಡದ ಅರಿವ ಕಾವ
ಹ್ಮ ಹಾ
ಹ
ಒ ಹದ ಎ ಬಂದದತ್ತಐದು ಬಂದದ ಹ್ಮ್ ನಿಮ್ದೇ ಯಾವಾಗದ
ಹೌ
ಏಟ ಹದ್ನೆೆಂಟಗೊಂದು ಇಪ್ಪತ್ತೈದಗೊಂದು
ಹ್ಮ್ ಬರಿವಿಿಕನ್ಣ
ಹ್ಮ್ ಬರಿ ಹ್ಕಣ ನಿಮ್ದೇ ಹೋಗಲ್
ಯ
ಹಲೋ ದವೋಗಣ
ಮ ಮತ ಹ್ಮ್ ನ ಈಗ ಈಗ
ಸುತ್
ಹತ್ತೊಂಬತ್ ಕದ ನಿಮ್ದು ಮು ಎಷ್ಟ ಮುಗಿದ್ರ
ಈಗ ನಾಕ್ು ಮುಗದ ನಾಕ ಮುಗದವು ನಾ
ಗಮ
ಎಕ್ಸಾಮ ಮುಗಿದು ಯಲ್ಲಿ ಹೋಗೋದು
ಹ್ಮ್
ಹಾ
ಹಾರಿ
ಎಕ್ಸಮ್ ಮುಗಸ
ನಗೆ ಬಾಯಪೆ ಹಲೋ
ಹಲೋ
ಆ
ಹಲೋ
ಹ್ಮ್ ಹ್ಮಾ
ಹ್ಮ್ ಎಕ್ಸಮ್ ಮುಗಿಸ್ಕೊಂದು ಎಲ್ಲಿಗ್ ಹೋಗ್ಬೇಕಣ್ಣ ಎಕ್ ಇನ್ನ ಎರಡು ಪೇಪರ್ ಅದವ. ಹಲೋ
ನಾವವು ಅಲ್ಲೇ ಊರಲ್ಲಿದು ಮಾಡ್ಬೇಕು.
ಹ್ಮ್ ಏನ್ ಕೆಲ್ಸ ಮಾಡ್ತರ ಬಾಯ್. ಇನ್ನ ಎಡ್ ಪೇಪರ್
ನಾವ್ ಕೆಲ್ಸ ಏನ್ ಮಾಡಲ್ರಿ.
ಅಣ್ಣ
ಹಾ ಚಡಿ ಓದಕ್ ಕುಂತರಿ ಡಿಗ್ರಿ. ಡಿಗ್ರಿ ಓದಕ್ಕತರ
ಹೌದ
ಹ್ಮ್ ನೀವು
ನಾವು ಡಿಗ್ರಿ ಓದಕತ್ತಿವಾಣ್ಣ.
ಏನ ಡಿಗ್ರಿ
ಹಾ ಬಿ ಎ
ಹ್ಮ್ ಕೆಲ್ಸ ಮಾಡಲ್ವಾ ನೀವೀನ
ನಾವು ಮಾಡ್ತವೋಣ್ಣ ನಿಂಗೆ ಸಿಕ್ಕದ ಕೆಲ್ಸ ಮಾಡ್ತವೋಣ.
ಹ್ಮ ಸಿಕ್ಕಂದ್ರ ಎಲ್ಲಾ
ಹ್ಮ ಮತ್ತೆ ಬೇರೆ
ಬೇರೆದ ಏನಿಲ್ಲಣ್ಣ ಈಗ ಸಿಕ್ಕು ಯಾವನ ಕೆಲ್ಸಕ್ ಹೋಗದು.
ಅದವೇ ಅಂತಲ್ರಿ
ಅದೇದಂತಲ್ ನಾವು ಎ ಲ್ಲ
ಹ್ಮ್ ಹ್ಮ್
ಒಂದಿನಕ್ಕೆ ಒಂದ್ ನಾಕನೂರ ಇಡುದು ಐನೂರು ಕೊಡ್ತಾರಣ
ಹ್ಮ್
ಕಾರಿಗಿರಿ ಎಲ್ಲಕ್ಕಸ ಮಾತ್ರ ಹ್ಮ್ ಹ್ಮ ಹ್ಮ್ ಕಸ ಹ್ಮ್
ಹ್ಮ್ ಜಾಸ್ತಿ ಅಂತಿದ್ರೆ ಅದ ಜಾಸ್ತಿ ಹೇಳ್ರು
ಹ್ಮ್
ಹ್ಮ್ ಹೌದಾ ಏನೋಣ ಈಗ ಹೋಗಬಕಣ ಹೋಲ್ದಕ್ಕೆ.
ಹ ಹ ಏನಾಯ್ತನ ಹೊಲ್ದ ಕೆಲ್ಸ
ಕಾಟನ್ ಆಯಕಣ ಕಾಟನ್ ಕಾಟನ್ ಕಾಟನ್ ವೀಜಾ ಮುರದ ಹ್ಮ್ ಅ ಒಂದ್ ಎರಡು ಒಂದ್ ಎಕರೆ ಎರಡು ಎಕರೆ ಬೇಜಿಂಗ್ ಮಾಡ ಜಾಣ ಹತ್ತಿ ಅಯ್ತಣ್ಣ
ಅ ಎಷ್ಟು ಎಕರೆ ಹಾತೀರಾವು
ಹೆರಡ ಎಕ್ರೆ ಅಣ
ಎರಡು ಎಕರೆ ಮತ್ತೇನನ್ ಹಾಕ್ತೀರ
ಹ್ಮ್ ಹಾ ಹಾಕಿನ ಹಾ ಹ
ಮತ್ತೇನೇನ್ ಹಾಕಿರೋಣ
ಹ್ಮ
ಹ್ಮ್ ನೀವ ಏನಕ್ರೀ
ನಾವು ನಮ್ದು ಲೂಸ್ಗಾಯ್ಕ ಹೋಣ ನಮ್ದು
ನೀಜಗಾಕ ಎಷ್ಟ್ ಕೊಡ್ತಾರೆ
ಹಾ ಏನ್ ಕೊಡ್ತಾರ ನ ಒಂದ್ ಎಕರೆಗೆ ಇಪ್ಪತ್ ಸಾವಿರ
ಚಕರೆ ಇದೆ ನಿಮ್ದು
ನಮ್ದು ಒಂದ್ ಎರಡ್ ಎಕರೆ ಇದಾನ
ಹ್ಮ್
ನಿಮ ಕಾಲೇಜ್ ಎಲ್ಲಿ ಹೋಗ್ತರಣ
ನಂಬ್ದ ನಮ್ದು ರಾಜಸ್ಥಾನ
ರಾಜಸ್ಥಾನ
ಹ್ಮ್ ನೀವು
ನಮ್ದು ಆ ಇದು ಸೌತ್ ಆಫ್ರಿಕಾನ
ಸೌತ್ ಆಫ್ರಿಕಾ ನೀ ಸೇಮ್ ಮಾಡಳಕ ಅದಕ
ಹೌದೌ
ಸೌತ್ ಆಫ್ರಿಕಾ ಕಣಗ ಆತರಿ ನೀವ್ನು ಅಲ್ಲಿದ್ದೇ ಜೀನ್ಸ್ ಇದರು ನಿಮ್ದನ ಹೌದ ಹೇಳ್ರಿ ಅಲ್ಲಸ ಈ ಕಡೆ ಮೈಗ್ರೇಟ್ ಆಗರ ಏನ್ರೀ
ಹ ಹೌದ
ನಿಮ್ಮ ಅಪ್ಪ ಅಮ್ಮ ಅಲ್ಲಿದಾರ ಏನ್ ಇಲ್ಲಿದಾರ.
ನನ್ ಅಪ್ಪ ಅಮ್ಮ ಅಲ್ಲೇ ಅದಾರೋಡ
ಹ್ಮ್ ಇವ ಇಲಿ ಹ್ಮ್ ಹ್ಮ್ ಎಷ್ಟನೇ ವಯಸ್ಸ ಬಂದರ
ನಾನು ಮೂರನೇ ವಯಸಿಗೆ ಬನ್ನೆ
ಹ್ಮ್ ಹ್ಮ್ ಮತ್ತೆ ಬರ್ತಾ ಓದ್ತಿರ್ತಾರಲ್ಲಣ ನೀವು ಇಲ್ಲಿ ನಿಮ್ಮಜ್ಜಿ ಬಂದಿದ್ರು
ಎ ಇಲ್ಲ ಎದುಗೋಣ
ಹ
ನಮ್ದು ಒಂದ್ ಹಳೆ ಮನಿ ಹತ್ತ ಇಲ್ಲೇ ಇದ್ದು
ಹ್ಮ್ ಹಳೆ ಮನತ್ತು ತಾ ಹ್ಮ್ ಅಬನ ಆಾಮ
ಹ್ಮ ಹ
ಹ್ಮ್ ಹ್ಮ್ ಮದ
ಮಧ್ಯಾಹ್ನನ ಇಲ್ಲಾನ ಚಿಕ್ಕೋವರಿನು
ಹ್ಮ್ ಹ್ಮ್ ಕಾಲೇಜ್ ಓದ್ತಾ ಇದ್ರ ಹ
ನೀವು್ ಹ ನೀವು ಬಳ
ನಾ ವರಕ ವ ಲೇಟ ಆ
ಹಾ ನದ
ಕುಡಗಡೆ ಮಾಡತ ನೋಕಲ್ಲ
ಏನಣ
ನೋಡಿದಾರ ಮನ್ಾಗಂತ ಕೇಳ್ದು
ಏ ಏನಿಲ್ಲ ನಾವ ಸಣ್ಣವ್ರ ನಿಮ ನೀ ನಮ್ಗಿಂತ ದೊಡ್ಡವರು ನೀವ ಆಬೇಕಣ ಹ
ಹ್ಮ್
ನಾವ ಆಗ ನಮ್ಮೊ ಹ
ಹೌದ್ರಿ ಹ್ಮ್ ಹ್ಮ್ ಕೆಲ್ಸ ನೋಡ್ಬೇರೀ ಯಾವ್ದ
ಯಾವದಸ ನೋಡ್ಬೇಕಣ
ಹಾ
ಕಾಲೇಜ ಹೋದಿ ಏನಗತ್ ಮಾಡ್ರೋಣ
ಹ ನಾವು ಇದಾವ ಕ ಮಾಡ ಜರ್ದ ಹಾ ಹ್ಮ್ ಹ್ಮ್
ಹ ನಾವ ಹಣ ಹೋದಾಗತ್ತ ಟ್ರೈ ಮಾಡತ್ತೆ ಯಾ ತ ಯ ಬಂದು ಲಿಕೇಶ ಆಗ
ಹೌದ್ರಿ ಹ್ಮ್ ಮತ್ತೆಂಗ ಊಟ ಆಯ್ತ್ರಿ
ಊತ್ತ ಇಲ್ಲ ನಾ ಮು್ದೆ
ಹಾ
ನಿಮ್ದಾನ ನಮ್ದ ಆಗ್ಲನ
ಹ್ಮ್ ನಮ್ದು ನಾಷ್ಟ ಆಗಿದೆ ಮುಂಜೆ
ಹ್ಮ್ ಸರಿ ಅಣ್ಣ ಮಾಡತ್ ನಾವ
ಆಯ್ತು ಹ